ಹಲೋ
ತ್ರಿವೇಣಿ
ಹಾ ಹೇಳ್ ರಾಧಾ ಅರಾಮ್ ಇದಿಯಾ
ಹಾ ಆರಾಮದೀನಿ ನೀ ಆರಾಮದಿಯಾ?
ನಾನು ಆರಾಮಿದ್ದೀನಿ ನೋಡಮ್ಮ ಊಟ ಆಯ್ತಾ
ಹ್ಮ್ ಹಾಗೇೈತಿ ನಿಮ್ದು?
ನಮ್ದು ಊಟ ಆಯ್ತ್ ನೋಡ ಊಟ ಮಾಡಿ ಸ್ವಲ್ಪ ತಿರ್ಗಿಡ ಆಡಕತ್ತಿದ್ದೆ
ಹ್ಮ್
ಹ ಮಳೆ ನಿಮ್ ಕಡೆ
ಹೇ ಪರ ಆತದ ಈಗ ಸ್ವಲ್ಪ ಕಡಿಮೆ ಆಗ್ಯದ
ಹೇ ನಂಬಲಿನೂ ಕಡಿಮೆ ಆಗ್ಯದ ಅವಾಗ ಸ್ವಲ್ಪ ಬಂತ ಅಷ್ಟೊಂದು ಬರ್ಲಿಲ್ಲ ಹಾ ಅಷ್ಟೊಂದ ಬರ್ಲಿಲ್ಲ ನಿಮ್ ಕಡೆ ನಿಮ್ ಕಡೆ ಏನೋ ಜಾಸ್ತಿ ಆಗದ ಅಂತ ಹೇಳಕತ್ತ
ಈ ಈಗ್ರೀ ಸಾಯಂಕಾಲಿಂದ ಆಗ್ಯದ ಸ್ವಲ್ಪ
ಹ ಆದ್ರರು ಮೊನ್ನೆ ನಿನ್ನೆ ಅಂತಂದ್ರ್ನು ಬಾಳ ಮಳೆ ಆಗ್ಯದಂದ್ರೆ ಹುಣಸ್ಕ ಸೈಡ್
ಹೌದು
ಖಂಡಪಟ್ಟಿ ಆಗ್ಯದ ಅಂತನ ಹೇಳ್ತಾರ
ಹ್ಮ್ ಅಲ್ಲಿ ಬಂದಿಲ್ಲ ಮಳಿ
ಅಷ್ಟೊಂದ ಇಲ್ಲ ನಮ್ಮ್ ಕಡೆ ಮಳೆ
ಹೌದಾ
ಹಬ ಬಂದಯ್ತು
ಹ್ಮ್
ಸ್ವಲ್ಪ ಸ್ವಲ್ಪ ಬರ್ತ್ತ ನೆಲ ತಷ್ಟ ಬಂದ್ ಆಯ್ತು ಹೋಗ್ಬಿಟ್ಟೈತಿ
ಹೌದ
ಒಂದ್ಸತಿ ಬಂದಿದ್ದೆ ಮಳೆ ಜೋರ ಬಂದಿತ್ತು ಒಂದ್ ಅರ್ಧ ತಾಸ ಬಂದಿತ್ತು ಹೋಗದಾ ಅದನ್ನ ನೀ ಇರು ಹೊಲ್ದಾಗ್ ನೀರ್ ತುಂಬ್ಕೊ್ಬಿಟ್ಟಾವ್ ನಮ್ಮ ಹೊಲ್ದ್ ಬಿತ್ಬೇಕ ಅಂತ ಮಾಡಿದ್ವಿ ನಾವು
ಹೌದೇನಾ ಹೌದ ಈಗೇನ್ ಬಿತ್ತ ಸೀಸನ್ನಾ
ಹಾ ಬಿತ್ತದು ಯಾಕಂದ್ರೆ ಸ್ವಲ್ಪ ನೆಲ ಒಣಗದ್ರೆ ಬಿತ್ತಕ್ ಆಗತ್ತ ನೆಲನೆೇ ಒಣಗಿಲ್ಲಾ ಹಿಂಗ ನೆಲ ಒಣಗದ್ರಾಗ ಮತ್ತೆ ಸ್ವಲ್ಪ ಮಳೆಗ್ ಬಂದ್ಬಿಡ್ತ ಈಗ ಒಂದೊಂದ್ ನಮ್ದ ಒಂದ್ ಸ್ವಲ್ಪ ಹೊಲ ಕೆೇಳಕೈತಲ್ಲ ನೆಲ ಡೌನ್ ಅಲ್ಲ ಅದ
ಹಾ ಹಾ ಹಾ
ಹಿಂಗ ಹಗ್ ಬಿತ್ತಕ್ಕ ಆಗಕ್ಕೆ ಎಲ್ಲಾ ಒಂದಷ್ಟ್ ಕಡೆಗೆ ಎಲ್ಲಾ ಬಿತ್ತಾಕತ್ತಾರ ಹೊಲ್ಗೊಳದಾಗ
ಹಾ ಹಾ ಈಗೇನು ಏನ್ ಬಿತ್ತಿರ ಹತ್ತಿ ಬಿತೀರಿ ಹ್ಮ
ಹಾಕ್ಬೇಕಂತ
ಹ್ಮ್
ಆ ನಮ್ಮ್ ಮಾವನವ್ರು ಹೇಳ್ಯಾರ ಅವರು ಕೆಲ್ಸದ ಮ್ಯ ಹೋಗ್ಯಾರ ನಮ್ಮ್ ಯಜಮಾನ್ರು ಕೆಲ್ಸದ್ಮ್ಯ ಹೋಗ್ಯಾರ
ಹ್ಮ್ ಈಗ ಯಾರ ಕೊಟ್ಟಿರೇನು ಹೊಲ ನೀವೇ ಮಾಡ್ತೀರಿ
ಮಾಡಾಕತವಿ ನಾನೇ ಯ ಅವಗನ ಕರ್ಕೊಂಡು ಕೆಲ್ಸದವ್ರ ಕರ್ಕೊಂಡು ಬಿತ್ತಕ್ ಹೇಳಿದಾರ ಮಾಮ್ರ
ಹ್ಮ್ ಹ್ಮ್
ಅವ್ರ ಕರ್ಕೊಂಡ್ ನಾನೇ ಹೋಗ್ಬೇಕು ಹೊಲಕ್ಕ
ಹೌದಾ ಹಾ
ಅಮ್ಮನು ಕೆಲ್ಸಕ್ ಹೋಗ್ತಿರ್ತಾರ ಯಜಮಾಾನ ಕೆಲ್ಸ ತರ ಮತ್ತೆ ಮನೆಯ ಏ ಹಾ ಮಾಡ್ಕೊಂಡ್ ಹೋಗ್ಬೇಕಲ್ಲ
ಹಾ
ಹಂಗಾಗಿ ಕೆಲ್ಸ ಜಾಸ್ತಿ ಆಕತ್ತ ನನ್ಗನು
ಹೌದು ಒಬ್ಬಕ ಆಗ್ತಿ
ಹ ಸ್ಕೂಲಗ್ ಕಳಸ್ಬೇಕು ಮಕ್ಳಿಗೆ ಮನ್ಯಾಗ ಅಡ್ಗೆಿ ಮಾಡ್ಬೇಕು
ಹೌದೌದು ಎಷ್ಟೊತ್ತಿಗೆ ಓತಾರ
ಹಕು ಅವರು ಒಂಬತ್ತುವರೆಗೆ ಹೋಗ್ತಾರ ಶಾಲೆಗೆ
ಹೌದಾ
ಒಂಬತ್ತವರೆ ನಿನ್ ಮಕ್ಳ ಎಷ್ಟ ಕಟಾಗ
ಹ್ಮ ಅಷ್ಟೇ ಒಂಬತ್ತುವರಿಗೆ ಎಲ್ಲ ಒಂಬತ್ತನದ್ರಾಗ ರೆಡಿ ಮಾಡಿರ್ತೀವಿ
ಹ ಎಲ್ಲಾ ಕಡೆ ಒಂಬತ್ತವರೆಗೆ ಸ್ಟಾರ್ಟ್ ಆಗ್ದದು
ಒಬತ್ತು ಹದಿನೈದ ಅಂಗ ಬರ್ತದ ಬಸ್ ಹಾ
ನಾನ್ ಬಂದು ಟಿಫನ್ ಏನ್ ಮಾಡತೀರಿ ಮಕ್ಕಳಿಗೆ
ಏನ್ ಕಟ್ತಿವಿ ಒಂದೊಂದ್ ದಿನ ಇವತ್ ಪಾಲಕ್ ರೈಸ್ ಮಾಡ್ತೀವಿ ಒಂದೊಂದ್ ದಿನ ಉಪ್ಪಿಟ್ಟು ಒಂದೊಂದ ದಿನ ದೋಸೆ
ಹೌದು ಪಾಲಕ ರೇಸ ಹೆಂಗ್ ಮಾಡ್ತರಿ ನೀವು
ಹಾಲಕ್ ರೈಸ್ ಫಸ್ಟ್ ರೈಸ್ ಮಾಡ್ಕೋಬೇಕು
ಹ್ಮ
ಆಮೇಲ್ ಪಾಲಕು ಮೆಣ್ಸಿನ್ಕಾಯಿ ಹ ಬೇಯಿಸಬೇಕು
ಹಓ
ಬೇಯಿಸಿ ಅದನ್ನ ಮಿಕ್ಸರ್ಕ್ ಹಾಕ್ಬೇಕು
ಅಂದ್ರ ಅದು ಮೆಣಸ ಮೆಣ್ಸಿನ್ಕಾಯಿ ಮತ್ತೆ ಪಾಲಕ್ ಎರಡು ಮಿಕ್
ಹಾ ಎರಡು ಮಿಕ್ಸ್ ಹಾ ಮಿಕ್ಸರ್ಕ್ ಹಾಕಿ ಹ ಸಣ್ಣ ಮಾಡಿ ಇಟ್ಕೊಳ್ಳದು
ಹಾ ಇಟ್ಕಕೊಂಡು
ಇದ್ರೊಳಗ ಈರುಳ್ಳಿ ಕಟ್ ಮಾಡ್ಕೊಬೇಕು
ಹ್ಮ್
ಕಟ್ ಮಾಡ್ಕೊಂಡ್ ಎಣ್ಣೆ ಹಾಕಿ ಸಾಸಿವವಿ ಜೀಗ ಹಾಕಿ ಕರ್ಬೇವು ಹಾಕಿ ಹ ಆ ತರ ಆದ್ರಾಗ ಅದನ್ನ ಹಾಕ್ಬೇಕು ಹಸಿರ್ ಕಲಾರ ಆಗಿರ್ತದ
ಹೌದೌದೌದು ಮಕ್ಕಳು ಮಕ್ಳು ತರಕಾರಿ ತಿನ್ನಲ್ಲ ಅಂತೇಳಿ
ಹಾ ಆತರ ಮಾಡೋದು ಇಲ್ಲಿ ಪಾಲಕ್ ಹಾಕಿ ಇರ್ತೀನಲ್ಲಲ್ಲವ ಸಾಂಬಾರ್ನಯಾಗೆ
ಹೌದೌದು ಮಕ್ಕಳು ತರಕಾರಿ ತಿನ್ನೋದಿಲ್ಲ ಹೌದೌದು
ಹ್ಮ್ ಅದ್ರ ತಲ್ವಾಗ ನಾವವು ಅದನ್ನ ಹಂಗ ಮಾಡ್ತೀವಿ ನೀವು ಮಾಡ ಮಕ್ಳಿಗ ಇ ಚಂದಾದತದ
ಒಂದ್ಸತಿ ಪ್ರಯತ್ನ ಮಾಡ್ತೀನಿ ನಾನು ಮಕ್ಳಿಗೆ ಮಾಡ ಕೊಡ್ತೀನಿ ಯಾಕಂದ್ರೆ ನನ್ ಮಕ್ಳು ಮಕ್ಕಳು ಟಿಫನ್ ತಗೊಂಡ್ ಹೋಗಂಗಿಲ್ಲ
ಹ ಮಧ್ಯಾಹ್ ಬರ್ತಾರ ಮನ ನೀನು ಟಿಫನ್ ಕಟ್ಟ ಕಟ್ಟದೇ ಮಾಡು ಅವ್ರ ಅಲ್ಲೇ ತಿನ್ಲಿ ಅದು ರೂಢಿ ಮಾಡ್ಬೇಕು
ಇಲ್ಲ ಅವರು ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದ್ರಿಂದ ಸ್ಕೂಲ್ ಅಲ್ಲಿ ಅವ್ರು ಊಟ ಕೊಡ್ತಾರೆ ಅಲ್ಲೇ
ಕೊಡ್ತಾರಲ್ಲ ನಾ ಮತ್ ಅಂತ ನಮ್ಮ ಮನೆೆಯಂದು ಒಯ್ತೀನಿ ಅಂದ್ರೆ ಒಯ್ಬೋದಲ್ಲ
ವಯಬೋದು ಆದ್ರೆ ಅವ್ರ ಏನಂತಾರೆ ಸ್ಕೂಲ್ಲ್ಲಿ ಸರ್ಗಳು ನಂಬಲ್ಲಿ ಪೌಷ್ಟಿಕ ಆಹಾರ ಇರುತ್ತಲ್ಲ ನಮ್ದ ಗೋರ್ಮೆಂಟ್ ಇಂದ ಬಂದಿರುತ್ತೆ ಮಕ್ಳಿಗೆಗ್ ಚಲೋ ಊಟ ಕೊಡ್ತೇವಲ್ಲಾ ನೀವ್ ಯಾಕ ಬೇಡ ಅಂತೀರ ಅಂತ ಹೇಳ್ ರದು ಹ ಅಲ್ಲಿ ಪೋಷ್ಟ ಹ ಉಂತರೆ ನನ್ ಮಕ್ಕಳು ಏನನು ಉಣಂಗಿಲ್ಲ ಪ್ರೋಟೀನ್ ಸಿಗುತ್ತೆ ಅವ್ರಿಗೆ ಬಳೆಣ್ಣು ಕೊಡ್ತಾರೆ ತತ್ತ ನ ಕೊಡ ನ ಮೊಟ್ಟೆನ ಕೊಡ್ತಾರ ಅವ್ರರಿಗೆ
ಚಲೋ ಅಲ್ಲ ಮತ್ತೆ
ಹಾ ಮೊಟ್ಟೆ ಕೊಡೋದ್ರಿಂದ ಮಕ್ಳಿಗೆ ಫ್ಯಾಟ್ನೆಸ್ ಪ್ರೋಟೀನು ಬರುತ್ತೆ
ಚಲೋ ಪ್ರೋಟೀನ್ ಅದು
ಅದಕ್ಕಂತ ನಾನು ಊಟ ಮಾ ಮಧ್ಯಾಹ್ನ ಒಂದು ಊಟ ಅಲ್ಲೇ ಮಾಡ್ಲಿ ಅಂತ ಬಿಡ್ತೀನಿ ಒಂದೊಂದ್ ಟೈಮು ಅ ಸಂಡೇ ರ ಅದು ಇಥ ನೀವು ಹೇಳ್ತಿರಲ್ಲ ಆ ತರ ರೈಸ್
ಹಾ ಆತರ ಮಾಡಿಡು ಇಲ್ಲಾಂದ್ರ ಮುಂಜೆನೇ ಊಟಕೆ ಅದೇ ಮಾಡು
ಹ್ಮ ಸಾಯಂಕಾಲ
ಹಾ ಸಾಯಂಕಾಲ ಮಾಡು ಹ್ಮ್ ಇಲ್ಲಾಂದ್ರೆ ಬೆಳಿಗ್ಗೆ ಅನ್ನ ಮಾಡಿದ್ರೆ ಸಂಜೆ ಇದುನು ಅದುನು ಮಾಡು ಹ್ಮ್ ಪುಳಿಯೋಗರೆ ಹೆಂಗೆ ಆತರ ಆತುನೂ.
ಹೌದು ನನ್ ಫ್ರೆಂಡು ಇನ್ನೊಬ್ಳು ಗೆಳತಿಯಿದ್ದಾಳೆ. ಅವಳು ಮೊನ್ನೆ ಇದೇ ತರ ನಂಗ್ ಕಾಲ್ ಮಾಡಿದ್ಲು ಸುನೀತಾ ಅಂತ ಹೇಳಿ. ಮಲ್ಲವಿಂತ ನಾನು ಕೇಳ್ದೆ ಮಕ್ಳಗ್ ಏನ್ ಮಾಡು ಕೊಡ್ತಿ ಸಾಯಂಕಾಲ. ಬಂದ್ ಮ್ಯಾಗೆ ಹಾಕಿಗು ಉನ್ ಚೂರು ಅವ್ರ ಮಕ್ಕಳಿಗೆ ಸ್ವಲ್ಪ ಪೌಷ್ಟಿಕ ಆಹಾರ ಸಿಗ್ಬೇಕಲ್ಲ ಏನ್ ಮಾಡತಿ ಅಂತ ನ ಕೇಳಿದೆ ನನ್ ಗೆಳತಿಗೆ ಇನ್ನೊಬ್ಳಿಗೆ ಆಕಿ ಅಂದ್ಲು ಆ ಇದು ಇರುತ್ತಲ್ಲ ಆ ಹಳ್ಳುಂಡಿ ಮಂಡಾಳು.
ಹಾ
ಹಂಡೆ ಉಂಡಿ ಅಂತಿರು.
ಹಾ ಹೌದು
ಹಾ ಅದು ನಾನು ಎಲ್ಲಾ ಸ್ವೀಟ್ ಅಂಗಡಿಯಲ್ಲಿ ನೋಡಿದ್ದೆ ನಾನು
ನನ್ ಕೇಳಿದ್ರೆ ನಾನ್ ಹೇಳ್ತಿದ್ನಲ್ಲ.
ಅದೇ ನಂಗೆ ಗೊತ್ತಿಲ್ಲ ನಾನು ಅವ್ಳು ಸುಮ್ನೆ ಕೇಳ್ದಾಗ ಅದನ್ ಹೇಳ್ದು ನನಗೆ. ಇಲ್ಲ ಮಕ್ಕಳು ಇಷ್ಟ ಪಡ್ತಾವ ಹಳ್ಳುಂಟ
ಹಾ ನಾನು ಮಾಡ್ತೀನಿ ಮಂಡಾಳ ಉಂಡಿ.
ಅದು ಚಲೋ ಅಲ್ಲ ರಾಧ ಮಕ್ಳಿಗೆ ಕೊಡಕ್ಕೆ.
ಹಾ ಚಲೋ ಅದು ಚಲೋ ಶೇಂಗಾದ್ ಉಂಡಿ ಮಾಡ್ಬೇಕು. ಹ್ಮ್ ಒಟ್ಟ ಈ ತರಾನೇ ಮಾಡ್ತೀವಿ ನಾವು ಶೇಂಗಾದ್ ಉಂಡಿ ಮಾಡಿ ಇಡ್ತೀವಿ. ಶೇಂಗಾ ಒಂದ್ಸಲ ಶೆಂಗ ಉಂಡಿ ಮಾಡ್ತಿವಿ ಒಂದ್ಸರಿ ಶೆಂಗಾದ್ ಹೋಳಿಗೆ ಮಾಡ್ತೀವಿ.
ಹ್ಮ್ ತಿಂತಾರಲ್ಲ
ಹ್ಮ್ ಹ್ಮ್ ಇಷ್ಟ ಪಡ್ತಾವ ಕಡುಅದೇ ಮಾಡಂತಾರ ಅವರು. ಬಿಸ್ಕಿಟ್ ಅಂತ ವೇನ್ ತರಲ್ಲ ಇದನ್ನೇ ಕೊಡ್ತೀವಿ.
ಹಾ ಹಾ ನಾವು ಹೊರಗಡೆದು ಏನ್ ಕೊಡಂಗಿಲ್ಲ ಆದ್ರೆ ನನ್ ಮಕ್ಳು ಸಿಹಿ ತಿನ ಕಮ್ಮಿ
ಹಾ ರೂಢಿ ಮಾಡು ಸ್ವಲ್ಪ ಸ್ವಲ್ಪ ತಿನ್ಲಿ ಒಂದ್ರಾಗ ಎರಡು ಮಾಡಿಕೊಡು.
ಅವಳುದು ರಿ ತು ಹೋದ್ಲಲ್ಲಾ ನಂಗ್ ಅದು ಬಹಳ ಇಷ್ಟ ಆಯ್ತು.
ಹ್ಮ್ ಅದೇನ್ ಬಾಳ ಈಜಿ ಅದ ತಗೋ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ಬಿಸಿ ಮಾಡಕ್ ಇಡ್ಬೇಕು. ಅದು ಎಲ್ಲಾ ಕರಗ್ತದ್ ನೋಡು
ಅದೇ
ಹ್ಮ್ ಕರ್ಗುವಾಗ ಅದನ್ನ ಹಾ ಸ್ವಲ್ಪ ತುಪ್ಪಾರೆ ಎಣ್ಣಿ. ತುಪ್ಪಾರ ಎಣ್ಣೇರ ಅದ್ರೊಳಗ್ ಹಾಕ್ಬೇಕು ಹಾಕಿ ಸಿದ್ರ ಆಯ್ತು ಬಿಸಿ ಆತದಲ್ಲ ಅದ್ರೊಳ ಏನ್ ಮಂಡಾಳ ಏನು ಇರ್ತಾವಲ್ಲಾ. ಅದ್ರಾಗ ಹಾಕುದು ಹಾಕಿ ಸ್ವಲ್ಪ ಇದು ತಿರ್ಗ್ಸಿದ್ರೆ ಆಯ್ತದದು ಕರಿಗ್ ಬಿಡತದ ಅವ ಅದನ್ನೇ ಬಿಸಿ ಬಿಸಿದ್ ಉಂಡಿ ಕಟ್ಬು ಬಿಟ್ರೆ ಮುಗಿತ್ತು.
ಹೌದು ಮಕ್ಳಿಗೆ ನೀನು ಮಾಡಿ ಕೊಡ್ತಿಯಲ್ಲ.
ಹ್ಮ ಮಾಡ್ತೀನ್ ನಾನು
ತಿಂತಾರ್ ನಿನ್ನ ಮಕ್ಕಳು ಹೌದೌದು ಮತ್ತೇನ್ ವೆರೈಟಿ ಮಾಡ್ತಿ ಸಂಡೆ ದಿವ್ಸ ಅದು ಈಗ ರ ಇವಾರ ರಜೆ ಇರುತ್ತಲ್ಲಾ ಮಕ್ಳು ಏನಾದ್ರು ತಿನ್ನಕ್ಕೆ. ಹೇಳುದ್ರೆ
ಇದು ಕಾಳು ಅದೆಲ್ಲಾ ಕುದಿಸ್ತೀವಿ ಕಡ್ಲಿ ಕಾಳು. ಅಂತವು ತಿಂತವು ಅದನ್ನು ಸಿಟಿ ಒಡ್ಸದು ಹ್ಮ ಉಪ್ಪಾಕಿ ಕುುದಸೋದು. ಅದನ್ನು
ಅಂದ್ರೆ
ಸಂಗೆ ತಿನ್ನು ಚಪ್ಪಂದೆ ಏನ್ ಖಾರ ಅದ ಏನ್ ಹಾಕದಿಲ್ಲ ಹಗೆ ತಿನ್ನೋದು
ಹೌದೌದು ಮತ್ತೆ ನಮ ನಮ್ ತಮ್ಮನಿಂದ ಫೋನ್ ಮಾಡಿದ್ಲ ನನಗನು ಮಾಡಿದ್ಲ ಅವಳಿಗೆ ಈಗ ಆರು ತಿಂಗಳ ಮುಗ್ದ ಏಳನ ತಿಂಳದಂತ
ಹೌದಾ ಏನ್ ಕುಬ್ಸ ಮಾಡ್ಬೇಕಕ್ೇನ್
ಅದೇ ನಮ ಏನ್ ಮಾಡ್ಬೇಕುಂತ ನಾನು ವಿಚಾರ ಮಾಡಾಗತೀನಿ ತಮ್ಮನ ಹೆಂಡತಿಯಲ್ಲ
ಹ್ಮ್
ಶಾಸ್ತ್ರ ಅಂತ ಹೇಳಿರುತ್ತೆ
ಹೌದೌದೌದು ಅಂದ್ರ ನೀನೇ ಹೋಗ್ ಮಾಡ್ ಬರ್ಬೇಕಕೇನಾ
ಹ ಮಾಡ್ಬರ್ಬೇಕಂತ ನಾನು ವಿಚಾರ ಮಾಡಾಕತ್ತೀನಿ ನಮ್ಮ ಮತ್ತೆ ಕೇಳ್ಬೇಕಲ್ಲ
ಹೌದು ಅತ್ತಿ ಮನ್ಯಾಗದೀರಿ ಅತ್ತಿ ಮಾವ
ಕೇಳ್ಬೇಕಾಗತ್ತ ಇವೆಲ್ಲ ಕೇಳ್ಬೇಕು ಅದೇ ನಮ ತಮ್ಮನ್ ತಿಂಗ ಸುಮ್ನೆ ಕಾಲ್ ಮಾಡಿದ್ಲು ಹಾಸ್ಪಿಟ್ಲ್ ಹೋಗಿದ್ವಿ ಅಂತ ತ್ತ ಅದಲ
ಹೌದಾ
ಹೇಳ್ತಿರ್ತಾಳಕಿ ಎಲ್ಲಾ ಹೋಗ್ ಬಂದಿದ್ದು ಹಿಂಗ ಹೋಗ್ ಬಂದಿನಿ ಹಿಂಗಿಲ್ಲ ಅಂತೇಳಿ
ಹ್ಮ್ ಹ್ಮ್
ಎದ್ಲ ದವಾಖನಿ ಹೋಗಿ ತೋರ್ಸ್ಕೊ ಬಂದೀಿನಿ ಚಲೋ ಅದಂತ ಮಗು
ಹ್ಮ್
ಎದ್ಲು ಈ ತರ ಆಗುತ್ತ ಈ ತರ ತ್ರಾಾಸ ಆಗತ್ತ ಏನ್ ಮಾಡ್ಲಿ ಚಿಕ್ಕಮ್ಮ ಅಂತ ಕೇಳ್ತಿ ನಗ ಇಲ್ಲಮ್ಮ ಅದು ಫಸ್ಟ್ ಟೈಮ್ ಚಲೋ ಅದ ಫಸ್ಟ್ ಟೈಮ್ ಗರ್ಭಿಣಿ ಎಲ್ಲಾಂಗ್ ಆತರ ಅನ್ಸುತ್ತ
ಹ್ಮ್ ಹ್ಮ್
ಟ್ಟಿ ಒಂ ತರಾ ಕುಳಕದಂಗ ಆಗತ್ತಂತ ಹೇಳ್ತಿರ್ತಾಳ ಅಕಿನ ಅವ್ರ ಜೊತೆಗನು ಮಾತಾಡ್ನಾಡು
ಹೇಳ್ಬೇಕುತ್ಯಾಗ ಮ್ಯಾಗ ತಿರ್ಗಾಡ್ಬಾರ್ದು
ಹ ಹೇಳ ನಾನ್ ಹೇಳ್ದೆ ಕೆಲ್ಸ ಮಾಡದಷ್ಟು ಒಳ್ಳೇದು ಅೆ ಸುಲಭದ
ಒಜ್ಜಿ ಒಜ್ಜಿ ಎತ್ಬಾರ್ದು ಕೆಲ್ಸ ಮಾಡ್ಬೇಕು ಆಮೇಲೆ ತೆಳಗ ಮ್ಯಾಗ ಜಾಸ್ತಿ ತಿರ್ಗಾಡ್ಬಾರ್ದು
ಹೌದು ಅವಳು ಇರೋದೆೇ ಮ್ಯಲ್ ರೂಮ್ ನಲ್ಲಿ ಇರ್ತಾಳಲ್ಲ ರಾತ್ರಿ ಅಷ್ಟ ಅಷ್ಟೆ ಮಲ್ಕೊಳಕ್ ಹೋಗ್ತಾರ ಮೇಲೆ ಹಾ ಬೆಳಗ್ಗೆ ಇಳ್ದ್ ಬಂದವಳು ಮತ್ತೆ ರಾತ್ರಿನೇ ಹೋಗದವಳು ಹಾ ನೀರ್ ಕುಡಿಬೇಕಂತ ಹೇಳಿದಾರಂತ ಜಾಸ್ತಿ ಹೌದು ಹಳಿಗೆ ಇವಾಗ ಗರ್ಭಿಣಿದಳಲ್ಲ ಹಲ್ಬೇನಿ ಒಂದು ಬ್ಯಾಳ ಆಗ್ತದಕಿ ಸ್ವೀಟ್ ತಿಂದ್ರೆ
ಹಾ ಹಂಗ ಮಾಡ್ಬಾರ್ದು ಸಜ್ಕಾದ ಮಾಡ್ಕೊಂಡ್ ಕುಡಿಬೇಕು ತಳ್ಳಗ ತಿಳಿ ಸದ್ಕಾ ಮಾಡ್ಕೊಂಡ್ ಕುಡಿಬೇಕು
ನಂಗ ಒಂದು ಡೌಟ್ ಈಗ ಪ್ರೆಗ್ನೆಂಟ್ ಇರುವಾಗ ಅಲ್ಬೇನಿಗೆ ಮತ್ತೆ ಒಂದ ಯಾವ್ದಾದ ಟ್ಯಾಬ್ಲೆಟ್ ತಗೊಂಡ್ರೆ ನಡೆಯದಿಲ್ಲ ನಂತ
ಹಾ ಅದು ಡಾಕ್ಟರ್ ಕೇಳೇ ತಗೋಬೇಕು
ಹೌದೌದು ಬಿುಡು ಸರಿ ಸರಿ ತಗೋರಮ್ಮ ಮತ್ತೆ ಮಾಡು
ಹಾ ಮಾಡ್ತೇನಿ ಹಾ ಬಾಯ್